ಊಟ ಆಯ್ತಾ.
ಹಾ ಆಯ್ತು ನಿಮ್ದು.
ಹ್ಮ ಆಯ್ತು ಏನ್ ಮಾಡ್ತಿದ್ದೀರಾ. ನಾನು ಬಿಸಿಬೇಳೆ ವಾಚ್ ಮಾಡಿದ್ದ
ಓಹಹೋ ಹಂಗೆ
ಹಾ ನೀವೇನ್ ಮಾಡಿದ್ರಿ
ನಾವು ಇಡ್ಲಿ ಮಾಡಿದ್ವಿ ಇನ್ನು ಊಟ ಮಾಡ್ಬೇಕು
ಹಾ ಹಾ ಹಾ ಹಾ
ಹ್ಮ
ಮತ್ತೆ ನಿಮ್ಗೆ ಯಾವ ತಿಂಡಿ ಇಷ್ಟ
ನಮ್ಗೆ ಮ ಕೋಳಿ ಅನ್ನ ಇಷ್ಟ
ಹಾ ಹಾ ಹಾ
ಮತ್ತೆ ಇದ್ರಲ್ಲಿ ಬಂದ್ರೆ ರಾಗಿ ಮುದ್ದೆ ಅಷ್ಟ ಸಸ್ಯಾಹಾರಿಯಲ್ಲಿ
ಹಾ ಹಾ ಹಾ
ಮತ್ತೆ ಗುಲಾಬ್ ಜಾಮೂನ್ ಇಷ್ಟ
ಹಾ
ಹ್ಮ್
ಹೇಗ್ ಮಾಡದ ಏನ್ ಮಾಡ್ತೀರಾ ನೀವು ಯಾವ ಅಡ್ಗೆ ಯಾವ್ದು ಐಟಮ್ ಮಾಡ್ತೀರಾ
ಏನು
ಏನಾದ್ರು ಮಾಡೋದು ಕಲ್ತ್ಕೊಂಡಿದ್ದೀರಾ
ಇಲ್ಲ ಇಲ್ಲ ಮಾಡೋಕ ಬರೋದಿಲ್ಲ ತಿನ್ನಕ್ ಬರತ್ ನೋಡಿ
ಹೌದಾ
ಹ್ಮ್
ಹ್ಮ್್ಮ ಮೆಮ್ಮ ಊರಲ್ಲಿ ಎಲ್ಲಾರು ಚೆನ್ನಾಗಿದಾರ
ಹ್ಮ್ ಎಲ್ಲರೂ ಚೆನ್ನಾಗಿದ್ದಾರೆ
ಹಮ್ಮ ನೀವ್ ಒಬ್ರೇ ಮಗನ ಮನ ಎಲ್ಲ ಚೆನ್ನಾಗಿದ್ದಾರೆ
ತಾವೇಏನ್ ಮಾಡ್ಕೊಂಡಿದ್ದೀರಾ
ನಾವು ಹೌಸ್ ವೈಫ್ ಆಗಿದ್ದೀವಿ
ಹ್ಮ್ ಹ್ಮ್ ಹಾಂಗ್
ಮತ್ತೆ ಇನ್ನೇ ಸಮಾಚಾರ
ಮತ್ತೆ ಹೊರ್ಗಡೆಯಲ್ಲಿ ಹೋಗಿಲ್ವಾ ಪ್ರವಾಸಕ್ಕೆ
ಪ್ರವಾಸಕ್ಕೆ ಎಲ್ಲೂ ಹೋಗಿಲ್ಲ ಹೋಗ್ಬೇಕು
ಹ್ಮ್
ಎಲ್ಲರೂ ರೆಸಾರ್ಟ್ ಅಂತ ಕಡೆ ಹೋಗ್ಬೇಕು ಅಂತ ಎಲ್ಲ ಫ್ಯಾಮಿಲಿ ಪ್ಲಾನ್ ಮಾಡ್ತಾ ಇದ್ದೀವಿ
ಹ್ಮ್
ಲ್ಲ ಹೋಗೋಣ ಅಂತ ಚೆನ್ನಾಗಿರುತ್ತೆ ಇಜ ಆತು ಎಲ್ಲ ಹೋದಾಗ ಎಲ್ಲಾರೂ ಜಾಸ್ತಿ ಜನ ಹೋದ್ರೆ ಚೆನ್ನಾಗಿರುತ್ತೆ ಹ್ಮ್
ಎಲ್ಲಿಗ್ ಹೋಗ್ಬೇಕಂತ ಪ್ಲಾನ್ ಇದೆ.
ಇಲ್ಲೇ ಎಲ್ಲಾದ್ರೂ ದೂರ ಹೋಗೋದು. ದಾಂಡೇಲಿ ಹೋಗಿದಿರಾ ನೀವು
ಇಲ್ಲ ಹೋಗಿಲ್ಲ ನಾವು ಒಂದ್ ಬಾರಿ
ಹೋಗಿ ಚೆನ್ನಾಗಿರುತ್ತ್ ಅಲ್ಲಿ ನೀರಲ್ಲಿ ಬೋಟಿಂಗ್ ಕರ್ಕೊಂಡು ಹೋಗ್ತಾರೆ.
ಹ್ಮ್
ಕರ್ಕೊಂಡ್ ಹೋದಾಗ ಚೆನ್ನಾಗಿರುತ್ತ ಒಂತರ ಅಲ್ಲಿ
ಹಾಗೆ
ಹ ಫುಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲ ಗೆಳೆಯರು ಎಲ್ಲ ಹೋದಾಗ ಚೆನ್ನಾಗಿರುತ್ತೆ ಹೋಗಕ್ಕೆ
ತಾವ್ ಹೋಗಿ ಬಂದಿದ್ದೀರಾ.
ಹಾ ನಾನು ಎರಡು ಸಾರಿ ಹೋಗಿದ್ದೀನಿ.
ಓಹೋ ಹಂಗೆ
ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಆ ಪ್ಲೇಸ್. ಅದ್ರದಂತ ಫ್ರೆಂಡ್ಸ್ ಹದ ಅಂದ್ರೆ ಅಲ್ಲಿ ನೀರ್ಗದ ಮ ಬಿಡಲ್ಲ
ಹ್ಮ್ ಹ್ಮ್
ಮಕ್ಕಳು ಬಂದಿದ್ದಾರೆ ಆದ್ರೆ ಅದ ಒಳಗಡೆ ಬಿಡಲ್ಲ ಅಲ್ಲ ಆಚೆ ನಮ್ಮಅಮ್ಮರ ಜೊತೆ ಬಿಟ್ಟು ಹೋಗಿದ್ದೀವಿ ಅಂದ್ರೆ ಅಲ್ಲಿ ಹಾರ್ಟ್ ಪೆಷಂಟ್ಗಳನ್ನ ಬಿಡಲ್ಲ. ಹಾ ಅಂದ್ರೆ ಹುಷಾರಿಲ್ದೆ. ಬಿಡಲ್ಲ ಏಜ್ ಆಗಿರೋನ ಬಿಡಲ್ಲ ಮಕ್ಕಳನ್ನ ಬಿಡಣ ಬಿಡಲ್ಲ ಏ ಪೋರ್ಟೆನ್ ಇಯರ್ಸ್ ಅಬೋ ಆಗಿರ್ಬೇಕು. ಅಂದ್ರೆ ಅದು ಬೋಟಿಂಗ್ ಹೋಗ್ತಿರ್ತೀವಲ್ಲ ನಾವು ಅಲ್ಲಿ ಹಿಂಗೆ ನೀರು ಜಾಸ್ತಿ ಫೋರ್ಸ್ ಆಗಿ ಬರ್ತಿರುತ್ತಲ್ಲ ಅವಾಗ ಬೋಟು ಮೇಲೆ ಕೆಳಗೆ ಆಗುತ್ತೆ. ಆದಾಗ ಅಲ್ಲಿ ಬಿದ್ ಹೋಗ್ಬಿಡ್ತಾರ್ ಒಬ್ಬೊಬ್ರು ಕೆಳಗಡೆ ಬೋಟಿಂದ. ಆತರ ಆದಾಗ ಗಾಬರಿ ಆಗ್ಬಾರ್ದ ಅವ್ರು ಹೇಳ್ಕೊಟ್ಟಿರ್ತಾರೆ ಫಸ್ಟ್. ಮೆ ಟ್ರೈನಿಂಗ್ ಮಾಡಿರ್ತಾರ್ ನಮ್ಗೆ ಈ ತರ ಇರ್ಬೇಕು ಹೂ ಬಿದ್ದಾಗ ಬೇಗ ಇದಾಗಬಾರ್ದು ಈ ತರ ಶೇಪ ಅಲ್ಲಿ ಇರ್ಬೇಕು ಮತ್ತೆಲ್ಲ ಹೇಳ್ಕೊಟಾರ ಅಂದ್ರೆ ಆರ್ಟ್ ಪೇೇಶೆಂಟ್ ಗಳು ಇರ್ತಾರಲ್ಲ ಅವ್ರಗ್ ಭಯ ಅಲ್ವಾ
ಹಾ ಹೌದೌದು ನಿಜ
ಅದಕ್ಕೆ ಅಂತವ್ರನ ಮಕ್ಳನ್ನ ಏಜ್ ಆಗಿರೋರನ ಎಲ್ಲಾ ಜಾಸ್ತಿ ಬಿಡಲ್ಲ ಹ್ಮ ಚೆನ್ನಾಗಿರುತ್ತೆ ಅಂತ ಪ್ಲೇಸ್ ಗಳಗಿ ಡೆಗೆ ಹೋಗ್ಬೇಕು
ಹಾ ಹೌದು ಹೋಗ್ಬೇಕು
ಅಂದ್ರೆ ನೀರ್ ಅಂದ್ರೆ ಭಯನೇ ಮೊನ್ನೆ ನೋಡಿ ಪಾಪಾ ಅದೆಲ್ಲ ನೀರೆಲ್ಲ ಆಟ ಆಡ್ಬೇಕ್ರೆ ಫ್ಯಾಮಿಲಿ ಎಲ್ಲ ಹೋಗಿದ್ದಾರೆ ಭಯ ಅಂದ್ರೆ ಹುಷಾರಾಗಿರ್ಬೇಕು ಚೆನ್ನಾಗಿರುತ್ತೆ
ಚ ಹೋಗಿದ್ರಿ
ನಾನು ನೀರಿರ ಮುರುಡೇಶ್ವರ ಗೋಕರ್ಣ
ಹ್ಮ್ ದಾಂಡ್ಯಲಿಗ್ ಯಾವಾಗ ಹೋಗಿದ್ರೆ ಎಷ್ಟು
ದಾಂಡೇಲಗೆ ದಾಂಡೇಲಿಗೆ ಹೋದಾಗ ನಾಲ್ಕ್ ವರ್ಷದಿಂದೆ ಒಂದ್ಸರಿ ಹೋಗಿದ್ದೆ ಆಮೇಲೆ ಎರಡು ವರ್ಷದ ಹಿಂದೆ ಒಂದ್ಸರಿ ಹೋಗಿದ್ದೆ
ಓ ಹೋ
ಎರಡ್ ಸಾರಿಿಗೆ ಹೋಗಿದ್ದೀನಿ ಎರಡು ವರ್ಷ ಮ ಹ ಫ್ಯಾಮಿಲಿ ಜೊತೆ ಒಂದ್ಸರಿ ನಮ್ಮ್ ಯಜಮಾನ್ರ ಫ್ರೆಂಡ್ಸ್ ಅವ್ರ ಅವ್ರಲ್ಲಾ ಹೋಗಿದ್ರು ಒಂದ ಒಂದ ಒಂದ್ ಏಳ ಎಂಟು ಫ್ಯಾಮಿಲಿ ಹೋಗಿದ್ದ
ಹ್ಮ್
ಇನ್ನೊಂದ್ಸರಿ ಫ್ಯಾಮಿಲಿ ಜೊತೆ ಹೋಗಿದ್ದು ಎಲ್ಲ ನಮ್ಮ ಮಾರು ನಮ್ಮ ಎಲ್ಲಾ ಫುಲ್ಲು ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲ ಆತರ ಹೋಗಿದೆ ಚೆನ್ನಾಗಿರುತ್ತೆ ಆ ಪ್ಲೇಸ್ ಗೆ ಇಷ್ಟಲ್ಲಿ ಹೋದ್ರುನು ಬೇಜಾರ್ು ಅನ್ಸಲ್ಲ
ಹ್ಮ್
ಚೆನ್ನಾಗಿರುತ್ತೆ ಅಂತ ಪ್ಲೇಸ್ಗಳಿಗೆಲ್ಲ ಹೋದ್ರೆ
ಮತ್ತೆ ಬೇರೆ ಯಾವ ಪ್ಲೇಸ್ಗೂ ಹೋಗಿಲ್ವಾ
ಅದೊಂದು ಪ್ಲಸ್ ಜಾಸ್ತಿ ಇಷ್ಟ ನನ್ಗೆ ಇನ್ನೊಂದು ಮನಾಲ ಹೋಗ್ಬೇಕು ಅಂತ ಅನ್ಕೊಂಡಿದೀನಿ ಅದುದು ಜಾಸ್ತಿ ಇಷ್ಟ
ಹ್ಮ್ ಹ್ಮ
ಮನಾಲ ಅಂದ್ರೆ ಐಸ ಎಲ್ಲ ಏನ್ತಲ್ಲ ಆ ಪ್ಲೇಸ್ಗೆ ಮಕ್ಳನ್ ಕರ್ಕೊಂಡೋದ್ರೆ ಜಾಸ್ತಿ ಇಷ್ಟ ಪಡ್ತಾರಿ
ಹಾ ನಿಜ
ಹ ನಮ್ಗಿಂತನೂ ಮಕ್ಳ ಹೋಗ್ಬೇಕು ಅವ್ರಗೇನೋ ಒಂತಾರ ನೋಡಿದ್ದೆ ನಾವು ಖುಷಿ ನೋಡಿದ್ದೆ ನೋಡಿದ್ರೆ ಸ್ವಲ್ಪ ಬೇಜಾರವಾ
ಹ್ಮ್
ಮೆ ಗೋವಾಗ ಹೋಗಿದ್ದೀನಿ ಒಂದ್ಸಲ ಹೋಗಿದ್ದೀನಿ ಅಷ್ಟೆ ಜಾಸ್ತಿ ಹೋಗಿಲ್ಲ ಗೋವಾಗೆ ವಸ್ತ ಗೋವಾದಲ್ಲಿ ಏನ್ ಅಂತ ಈ ನೋಡೋ ಪ್ಲೇಸಸ್ ಏನು ಇಲ್ಲ
ಹ್ಮ್ ಹ್ಮ್
ಬರೀ ಬೀಚ್ ಅಷ್ಟೇನೆ ಅಲ್ಲಿ
ಹ್ಮ್
ಬೋವಾದಲ್ಲಿ ಏನ್ ಅಂತ ನೋಡ ಅಂತ ಪ್ಲೇಸ್ ಯಾವ್ದೂ ಇಲ್ಲ ಬೀಚ್ ಅಷ್ಟೆ ಬೀಚ್ ನ್ ಸಮುದ್ರ ಹೋಗ್ಬೇಕು ಅಂದ್ರೆ ಇಲ್ಲೇ ಹೋಗ್ಬೋದಲ್ಲ ಉಡುಪಿ
ಹಾ ಹೌದೌದು ಮಂ್ಗಳೂರು
ಅಶ್ ಮಂಗಗಳೂರು
ಹ್ಮ್
ನಂಬಿದರಲ್ಲೇ ಇರುತ್ತಲ್ವಾ ಅಲ್ಲೇ ಹೋಗ್ಬೋದು ಹತ್ತಿರದಲ್ಲಿ ಅದೇ ಒಂದ್ಸಲ ನೋಡಬೇಕಲ್ಲ ಅಂತ ಒಂದ್ಸಲ ಹೋಗಿದ್ದು ಅಲ್ಲಿ ಊಟ ಚೆನ್ನಾಗಿರಲ್ಲ ಗೋವಾದಲ್ಲಿ
ಹೌದಾ
ಅಯ್ಯೋ ಸ್ವಲ್ಪಾನು ಚೆನ್ನಾಗಿರಲ್ಲ ಯಾವ ಅಲ್ಲಿ ಜಾಸ್ತಿ ಮಾಂಸಾಹಾರಿನೇ ಜಾಸ್ತಿ
ಹ್ಮ್
ಆದ್ರೆ ಮಾಂಸಹಾರಿದ್ದನು ಚೆನ್ನಾಗಿರ್ಲ್ಲ ಉಪ್ಪು ಖಾರ ಏನು ಇರಲ್ಲ ಅಲ್ಲಿ
ಅಯ್ಯೋ
ಏನಂದ್ರೆ ಏನ ಚೆನ್ನಾಗಿರಲ್ಲಪ್ಪ ನಮ್ಮಂತು ಹೋಗ್ಬಿಟ್ಟು ಅಲ್ಲೊಬ್ಬರುದು ನಮ್ ರಿಲೇಶನ್ ಮನೆ ಇದೆ ಒಂದ ದಿನ ಅವ್ರ ಮನೆಗ್ ಹೋಗ್ಬಿಟ್ಟು ಹೊಟ್ಟೆ ತುಂಬಾ ಊಟ ಮಾಡಿದ್ದು ಒಂದು ಚೂರು ಚೆನ್ನಾಗಿರಲ್ಲ ಅಲ್ಲ ಅದ ಹೆಂಗ ಊಟ ಮಾಡ್ತಾರಪ್ಪ
ಹ್ಮ್ ಮನೆಯಲ್ಲಿ ಕೂಡ ಹಾಗೆ ಮಾಡಿದರ
ಹಾ
ಮನೆಯಲ್ಲಿ ಕೂಡ ಹಾಗೆ ಮಾಡಿದ್ರ
ಹು ಮನೆಯ್ಲಲಿ ಕೂಡ ಹಾಗೆ ಮಾಡಿದ್ದ ಮನೇಲಿವೋ ಮನೇಲಿ ಚೆನ್ನಾಗ್ ಮಾಡಿದ್ರು ಅಲ್ಲಿ ಅಲ್ಲಿ ಚೆನ್ನಾಗ್ ಮಾಡಿರ್ದಿಲ್ಲ
ಹ್ಮ್ ಅಂಗಡಿಯಲ್ಲಿ
ಹಾ ಹಂಗ ಇಲ್ಲಿ ಾನ ಕೂಡ ಆಗಲೇ ಕಲಲ್ಲಿ ಕೆಟ್ಟು ಇಲ್ಲದೆ ಉಷಾಿಫಣ ಬತಾವಣೆ ಅಂತ ನಾನು ತಿಂಡಿ ಮಾಡ್ತಾ ಇದ್ದೆ
ಹ್ಮ್ ಏನು
ಬಸಿ
ಏನು ತಮ್ಮ್ ದ್ವನಿ ಹಾಕೋ ಕೇಳಿಸ್ತಾ ಇಲ್ಲ
ಹ ಕೆೇಸ ಇದ್ಯಾಾ
ಆ ಕೇಳುಸ್ತಾ
ಆ ಬಿಸಿಬೇಳೆ ಬಾತ್ ಮಾಡಿದ್ದೆ ಬಿಸಿಗಡೆ ಬಾತ್ ಮಾಡಿದೆ ಉಷಾಂತ್ ಹೇಳ ಒಯ್ತ ಬತಾವಳ ಅಲ್ಲಿ ಅಲ್ಲಿ ಇಲ್ಲಿ ಆಶ್ರಮಷ್ಟಾಪ್ ಹತ್ರ ಹ ಮತ್ತೆ
ಅದ್ರ ಜೊತೆ ಏನು ಮಾಡೇಲ್ವ
ಅ ಜೊತೆ ಇದು ಖಾರ ಬೂಂದಿ
ಹ್ಮ್ ಹ್ಮ್ ಹ್ಮ್
ಅದು ಚೆನ್ನಾಗಿರುತ್ತೆ ಖರಬಂದಿ ಹ ಚೆನ್ನಾಗಿರತ್ತೆ ಮ ಮತ್ತೆ ನಿಮ್ಗೆ ಏನ್ ಇಷ್ಟ
ನಮ್ಗೆ ರಾಜೀ ಮುದ್ದೇಶ
ರಾಗಿ ಮತ್ತ ಅಮ್ಮ ಹಾ ನಮ್ಮನೇಲ್ಲೂ ಮಾಡಬೇಕ ನಮ್ಮ್ ಮನೇಲ್ ಮೂರ್ ಟೈಮ್ ಮಾಡ್ಕೊಟ್್ರರು ತಿಂತಾರೆ
ಏನು ರಾಗಿ ಮುದ್ದೇನಾ
ಮುದೇನ
ಓಹೋ ಹಂಗೆ
ಹ್ಮ ಮಧ್ಯಾಹ್ನ ರಾತ್ರಿ ಫಿಕ್ಸ್ ಅದು ಪಕ್ಕ ಮಾಡ್ಲೇಬೇಕು
ಡೈಲಿ ಮಾಡ್ತೀರಾ ಹಂಗಿದ್ರೆ ನೀವು ಅಯ್ಯೋ
ಡೈಲಿ ಎರಡು ಟೈಮ್ ಮಾಡ್ತೀನಿ
ಹ್ಮ್ ಏನ ಹಿಟ್ಟು ಇಟ್ಟತರ್ತೀರ ನಾ ಅಂಗಡಿಯಿಂದ ಏನು
ಏ ನಾವು ಊರಲ್ಲಿ ಬೆಳಿತೀವಿ
ಓ ಹೋ ಹೋ
ರಾಗಿನ ಹ್ಮ್ ರಾಗಿ ಬೆಳಿತೀವಿ ಹ್ಮ್ ಹ್ಮ್
ಅದು ಹೆಂಗಿರುತ್ತೆ ರಾಗಿ ಏನ್ ಮಾರೋದಿಕ್ಕೆ ಎಷ್ಟು ತಗೋತಾರೆ ಮಾರಿದ್ರೆ
ಮಾರಿದ್ರೆ ಅದು ತಗೊಂಡ ಇವಾಗೆಲ್ಲ ಸೊಸೈಟಿಲಿ ಎಲ್ಲ ತಗೊಂತಾರಲ್ಲ.
ಹ್ಮ್ ಹ್ಮ್.
ಸೊಸೈಟಿಲ್ಲೇ ಇರುತ್ತಲ್ಲ ರಾಗಿ ಎಲ್ಲಾ. ಹಂಗಾಗಿ. ಹಾ ಅಂದ್ರೆ ಕೊಡೋರು ಅಷ್ಟೇನೆ ಇವಾಗೆಲ್ಲ ಇದು ರೇಷನ್ ಅಲ್ಲಿ ಕೊಡ್ತಾರೆ.
ಹಾ.
ತಗೊಳದಲ್ಲ ಊರಲ್ಲಿ ನಾವೇ ಬೆಳತೀವಲ್ಲಾ ಹಂಗೆ ತರ್ತೀವಿ ಕೊಡೋರ್ಗೆ ನಾಲ್ ಮೂರ್ ಸಾವಿರದ ಎಂಟುನೂರ ಏನು. ಮೂರ್ ಸಾವಿರ ಹಾ ಕೊಡೋವ್ರಗೆ ಕೊಡ್ತಾರೆ ಅನ್ಸುತ್ತೆ ನಾವ್ಯಾಗ. ನಮ್ಗೆ ಯಾರಕ್ಕು ನಾವ್ ಯಾರಿಗೂ ಕೊಡಲ್ಲ ಅಂದ್ರೆ ನಮ್ಮ ಅಪ್ ನಮ ಅತ್ತೆ ಅವ್ರಗೆಲ್ಲ ಮೂರ್ ಜನ ಗಂಡ ಮಕ್ಳು. ಅಂದ್ರೆ ನಮ್ಗೆ ಸಾಕಾಗುತ್ತಲ್ಲ. ಎಲ್ಲಾ ಬೇರೆ ಬೇರೆ ಕಡೆ ಇದ್ದಾರೆ.
ಹಾ.
ಅವ್ರಗೆಲ್ಲ ಕೊಡ್ಬೇಕಲ್ಲ ಅವ್ರ ಅವ್ರಗೆ ಸಾಕಾಗತ್ತಲ್ಲ ಹಂಗಾಗಿ ಯಾರಿಗು ಕೊಡಲ್ಲಾ.
ಹ್ಮ. ನಿಮಗೆ ಸರಿ ಹೊಂದುತ್ತೆ ಅಂತ ಆಯ್ತು.
ಹ್ಮ್ ಹ್ಮ್ ನಮ್ಗೆ ಸರಿ ಹೊಗುತ್ತೆ.
ಮತ್ತೆ ಅವು ಮಕ್ಳು ಕ ಸ್ಕೂಲ್ಗೆ ಹೋಗಿಲ್ವಾ.
ಹ್ಮ ಮಕ್ಳ ಸ್ಕೂಲ್ಗೆ ಹೋಗಿದ್ದಾರೆ ನಮ್ ಜೊತೆ ಮಾತ್ ಮಕ್ಳು ಮೂರವರೆಗೆ ಬರ್ತಾರೆ.
ಮೂರೂವರೆಗ ಬಿಡ್ತಾರ ನಾಲ್ಕೂವರೆಗಾಗಿ ಬಿಡೋಗಲ್ವ.
ಇಲ್ಲ ಇವ್ರಿಗೆ ಬೇಗ ಸ್ಕೂಲು ಎಂಟುವರೆಗೆ ಸ್ಕೂಲು.
ಹ್ಮ ನಮ್ ಕಡೆ ನಾಲ್ಕೂವರೆ ಐದ್ ಗಂಟೆಗೆ ಬಿಡ್ತಾರೆ ಸ್ಕೂಲ್.
ಹಾ ಇವ್ರಿಗೆ ಮೂರು ಕಾಲಿಗ್ ಬಿಡ್ತಾರೆ ನಾವ್ಕ ಮನೆ ವರ್ಷ ಮೂರ್ವರೆ ಆಗತ. ನಿಮ್ ಜೊತೆ ಮಾತಾಡ್ ಖುಷಿ ಆಯ್ತು.
ಧನ್ಯವಾದಗಳು.
ಹಾ ಸರಿ.